ಹಲೋ
ಹಾ ಹಲೋ ಕೇಳಿಸತ ಇದ್ದೇನಪ್ಪಾ ಇಮ್ರಾನ್
ಹಾ ಕಳ್ತ ಹಲೋ
ಕಳ್ಸತ ಇದಯ
ಹಾ ಕೆಲ್ಸ ಇದ್ಯ ಭೈ ಊಟ ಆಯ್ತಾ
ಹಾ ಕಳ್ಸತದೆ ಹ ಊಟ ಆಯ್ತು ಬ ಹ ಆಯ್ತು ನಿಮ್ದ ಆಯ್ತಾ
ಹಾ ಆಮ್ದನ್ ಆಯ್ತು ಬಯ ಎಲ್ಲಿದ್ದಿ ಊರಲ್ಲಿ
ಹಾ ಎಲ್ಲಾ ಊರಲ್ಲೆಲ್ಲ ಸ್ವಲ್ಪ ಹಾಸ್ಟೆಲ್ ಇದನ್ ಪೈನ ಹೋಗಿಲ್ಲ ಊರಿಗೆ ಹೋಗ್ಬೇಕಕ್ ನಾನು
ಹೌದಾ ಪ್ರಾಬ್ಲಮ್ ಇದ್ಯಾಾ ಏನಾದ್ರು. ಸಮಸ್ಯೆ ಇದೆಯಾ ನಿನ್ಗೆ ಏನಾದರು
ಸಮಸ್ಯೆ ಸ್ವಲ್ಪ ಮನೇಲಿ ಇದೆಯ ಸಮಸ್ಯೆ ಸ್ವಲ್ಪ ಸಾಲ ಮಾಡಿನಿ ಒಂದ್ ಹತ್ತು ಎಕರೆ ಹೊಲ ಮಾಡಿನಿ. ನೀ
ಹ
ಅ ತೆಗ್ರೆ ಹೊಲ ಮಾಡಿನಿ ಸ್ವಲ್ಪ ಕೂಲಿ ಹಳು ಸಿಗಲ್ಲಗ್ಯಾರ. ಬೀಜ ಬಿತ್ತೀಿನಿ ಮಳಿ ಬರ್ಲ. ಅದೇ ಏನ್ ಮಾಡತ ಏನಿಲ್ಲ ಮಳಿದ್ದ ಮ ಮಳಿ ದಾರಿನೇ ಕಾಯಿಲೆ ಆಯತಿದಪಾ ಏನ್ ಮಾಡತು ಏನಿಲ್ಲಾ.
ಹೌದ ಬೈ ಆ ಸಮಸ್ಯೆ. ಹಾಳತ ಭೈ ನೀ ನ ನ.
ಏ್ ಬಾಳ್ದ್ಯ ಪ ಏನ್ ಮಾಡತಿ ಅಂದ್ರನು ಯಾರ್ ಮುಂದತ್ ವರ್ಷಲ್ಲಗನ್ ನಾನು ಮತ್ತೆ ಮನೇಲಿ. ಈ ಕಡೆಕ್ ಆದ್ಮೇಲ ನಾನೇ ಮಾಡ್ಕಲತ್ತೀನಿ ಹೊಲಗಿಲ್ಲ ಕಡೆಕ್ ಆಿ ಬಿಟ್ಟೀಿನಿ ಮತ್ ಮನ್ಯಾಗ ಹೇಳಲ್ಲ . ಮತ್ತ ಏ ಮಾಡ್ತಿಪಾ ಸಮಸ್ಯೆಗಳು ಬರ್ತಾವ ಅದನ್ನ ಎದುರ್ಸಿ ನಿಂತ ನಿರ್ಬೇಕಲ್ ನಾವು ಜೀವನದಲ್ಲಿ ಯಾವ್ದದೆಲ್ವಾ
ಹ ಹೌದು ಬಾಯ ಹೌದೌದೌೌದು ಹೌಸಾರ ಏನು.
ಹ.
ಹೆಣಮಾಗ ಇದೆ ಎಲ್ಲಾ.
ಹಂ ಸಂ್ಸಾರಿನನ ನನ್ ಮ್ಯಗ ಇನ ಇ ಯಾಕಂದ್ರ ನಾನೇ ಕಡೆಕಗಿನ ನಮ್ಮಣ್ಣೋರು ಇದ್ದಾರಲ್ಲಾ ಏ ಸಂೌಸಾರನ್ ಕೊಟ್ಟಿಲ್ಲ ಅ ನಾನೇ ಸುಮ್ನೆ ನಂದು ನ ಏನಂದು ನಾ ನಡ್. ೇಬೇಕಂದ ನಾನೇ ಇದು ಯಮ ಹತನಪ್ಪ.
ಹೌದಾ. ಹ ಅಲದಲ್ಲಿನು. ಅತ್ತಿ ಅತ್ತಿ ಇದೆ ಜೋಳ ಇದೆ ಜೋಳಾನ ಸಜ್ಜನಾ.
ಒಂದು ಐದ್ ಎಕರೆ ಜೋಳ ಹತ್ತಿ ಹಾಕಿವಿ ಒಂದ್ ಐದ್ ಎಕರೆ ಆಹ ಸಜ್ಜಾ ಹಾಕಿವವಿ
ಹ್ಮ್
ಹ್ಮ್ ಏನೋ ಈಗ ಆ ತಕರೆ ಆ ತಕ್ರಏನ ಪೂರಾ ಅತ್ತಗ ಬಿಟ್ಟವಿ ಪೂರಾ
ಏನ ಹಿಜಿನಸ್ ಪಲ ಓ ಜ್ಜಿದೆ ಬಿಸ್ಿನೆಸ್ .
ಹಾ ಇದ್ಯಪ್ಪಾ ಏನ್ ಮಾಡ್ತಿ ರೈತರದ ಮತ್ತೆ ಏನೇನ್ ಮಾಡ್ಬೇಕಲ್ವಾ.
ಈಗ ನಮ್ದ ರೈತರದು ಕಷ್ಟ ಬಾಳ ಬಾಳ್. ಬಾಳ ಬಂದತ್ತವೆೈ. ಯಾಕಂದ್ರೆ ಈಗ ಈಗ ನಮಗೆ ಗೊಬ್ಬರ ಸಿ ಸಿಗನೆ ಹೋದದು ಆಕಕ್ಕೆ.
ಹೌದೌದು ಗಬ್ ಗೊಬ್ಬರ ಬಹಳಷ್ಟು. ಾಕ್ದೆ ನನಗ ಒಂದು ಇಪ್ಪತ್ತು ಸಿಲೋ ಬೇಕಾಗಿದೆ ಗೊಬರನೇ ಸಿಗಲ್ಲ ಅದ ನಾನು ಹುಡ್ಕಾತೀನಿ. ಅಲ್ಲಿ ಅಲ್ಲಿ ಎಲ್ಲಾ ಊರ್ ಕೇಳತಿನಿ ಗೊಬ್ಬರ ಸಿಗಲ ಇದ. ಮತ್ತೆ ಇ ಎಲ್ಲ ಮತ್ತ ಎಣ್ಣೆ ಗಿಣ್ಣಿ ಎಲ್ಲಾ ತಂದಿ ಇಟ್ಟೀಿನಿ ಈಗ ಮಳೆ ಒಂದು ಬರಲ ಆತ್ಪ್ಪಾ ಏನ್ ಮಾಡ. ಮಳೆ ನೋಡ್ಕಲೈತ್ನ ಯಾವ್ರಾಗ ಹತಕ್ರ ಅಂದ್ರೆ ಒಂದು. ಅದ್ದಕ್ಕದ ಒಂದ್ ಒಂದ್ ಐವತ್ತರ ಸಾವಿರ ಬೀಜ ಹಚ್ಚಿನಿ ಮಳಿ ಬರ್ಲದ ಏನ್ ಮಾಡ್ಬ ಗೊತ್ತ. ತಲಗದ ಈ ಕಡೆ ಮನೆಯಾಗ ಅಂದ್ರೆ ಪರಿಸ್ಥಿತಿ ಬಾಳ ಇದೆ ಗಂಭೀರ ಇದೆ. ಮನ್ಯಾಗ ಅಂದ್ರ ಬಡತನ ಏನ್ ಮಾಡತ್ತ ಅಲ್ಲ ಅವಲ್ಲಾ ಮಾಡ್ಕ. ಕಂದು ಎ ಏನ್ ಮಾಡ್ತಿವಿ ಭೂಮಿ ಭೂಮಿ ತಾಯಿ ನಂಬಕೆನ್ ಕುಂತಿದೀನಿ ಅದು ಭೂಮಿ ತಾಯಿ. ಕೊಡ್ತದ ಇಲ್ಲೋ ಯಾರಿಗ್ ಗೊತ್ತು ಅದ್ರಾಗ ಎಲ್ಲಾ ಕೂಲಿಗಳ ಚಿನಿ ಮತ್ತ ಎಲ್ಲಾ. ಕ್ಲೀನ್ ಮಾಡಿ ಹೊಲ ಹಚ್ಚಿ ನಿಮಗೆ ಎಷ್ಟೊಂದು ಅರವತ್ತ ಎಪ್ಪತ್ತು ಸಾವಿರ ತನ ಬಂದಿದೆ ಖರ್ಚ. ಇನ್ನಾಮ್ ಒಂದು ಬರ್ತದೆ ಏನ್ ಮಾಡ್ತಪ.
ಹೌದು ಬೈ ಈಗ ಗೊಬ್ಬರನು ಫುಲ್ ಫುಲ್ಲೋಗ ಫುಲ್ಲೋಗ. ುಲ್ಲು ಕಷೀರ್ ಆಗಿದೆ ಕಾಸ್ಟ್ಲಿ ಆಗಿದೆ ಈ ಈ ಎಣ್ಣೆನೋ ತುಟ್ಟ ಇದೆ ಬಾಳ. ಗಾ ನ. ಫುಲ್ಲ ಪಫುಲ್ಲ ಎಲ್ಲಿ ನೋಡಿದ್ರ ಸಿರ್ಫ್ ಹಣ ಹಣ ಹಣ ಈಗ. ಈಗ ನಮ್ಗೆ ಕಿಕ್ ಚಿಕ್ ಕಿದ. ಬೀಜ ಆಚಕ್ಕೆ ನ ನಲ್ವತ್ ಸಾವಿರ ರೂಪಾಯಿ ಒಯ್ತ. ಇತ್ತು ಇನಾ ಎಣ್ಣ ಇಿದೆ ಗೊಬ್ಬರ ಇದೆ ಗಳೆ ಇದೆ.
ಹೌದೌದು
ಹೌದು ಬೈ ಬಾಳ ಅದ ತೊಂದರಗ ಈಗೋಗ ಈಗ ಕೂಲರ್ ಅಂತರೂ ಫುಲ್ ಡೈ ಮ್ಯಾಂಡ್ ರೀ ಡಿಮಾಂಡ್ ನ ಡಿಮಾಂಡ್ ನಡೆದ ಭೈ
ಪೂರಾ ಡಿಮ್ಯಾಂಡ್ ಪ್ಪಾ ಎರಡ್ ಮುನ್ನೂರ್ ಕೊಟನ್ ಅಂದ್ರು ಬರ್ಲಕ್ಕ ತಯಾರಿಲ್ಲ ಮತ್ತ್ ಏನ್ ಮಾಡುತ್ತೆ ಇಂಥ ಸೀಸನ್ ದಾಗ ಯಾಕಂದ್ರ ಅವ್ರ ಸೀಜನ್ ಇರ್ತದಲ್ಪಾ ಏನಾದ್ ಮಾಡ್ಬೇಕಂತ ಅಮ ಡಿಮಾಂಡ್ ಮಾಡತಾರ ಅವ್ರು
ಹೌದು ಏಐ ಇಲ್ಲ ಹಂಗಲ್ಲ ಈಗ ನ ನ ನಾ ನಾಕ್ನೂರ್ ರೂಪಾಯ ಕೊಟ್ರನು ಹೂರನಲ್ ಬರಾನೇ ಹೊಲ್ರು ಒಟ್ಟು
ಹೌದೌದ ಹೌದು
ಹ ನಾವು ಭೂಮಿಗೆ ನಂಬಿ ನಾವು ಹೊಲಾ ಗಿಲ್ಲಾ ನಾವವು ಎಲ್ಲಾ ಮಾಡ್ತೇವ ಅವರು ಕೂಲಿಯರು ಒಬ್ಬ ಗೆ ಐನೂರು ರೂಪಾಯಿ ಅಂದ್ರ ನಾವು ಹತ್ತ ಹತ್ತು ಎಕರೆ ಇರ್ತಾವ ಕೌರಿ ಬರೇ ಕೂಲರ್ಗೆ ಐದ್ ಐದರ್ ಲಕ್ಷ ರೂಪಾಯಿ ಹೋದವ ಅಕಡಿ ಅಮೌಂಟ್ ಅದ ಅಮೌಂಟ್ ಆ ಕಡೆ ಡಮಾರ ಆತವ ನಮ್ಮು
ಹಾ ಏ ಮಾಡ್ತಿಪ ಮ ಏನಾದ್ರ ಮಾಡ್ಬೇಕಲ್ಲ ಹೊಲಾಗಿಲ್ಲ ಮಾಡಿದ್ನಗೆ ಎಲ್ಲ ಏನ ನೋಡ್ಬೇಕ ಕೊಡದೆ ಮಾಡಬೇಕು ರೈತ ಅಂದ್ರ ರೈತ ಅಂದ್ರ ಆಲ್ಮೋಸ್ಟ್ ಭೂಮಿ ನಂಬಿ ರೈತರ ವ್ಯವಸಾಯ ನಂಬಿ ರೈತ ಹೇರ್ತಾನೆ ರೈತಗನ ಕೈ ಹಿಡಬೇಕ್ ಏನ್ ಮಾಡ್ತಿ ಎಲ್ಲಾ ತೊಂದ್ರಗಳು ಬಾಳ ಬರ್ತ್ತವ ರೈತರಿಗೆ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ರೈತ್ ರ ಆತ್ಮಹತ್ಯೆ ಸಂಖ್ಯೆ ಬಾಳ ಆಗ್ತಿದೆ ರೈತರು ಉರ್ಲ ಹಾಕದು ಆತ್ಮಹತ್ಯೆ ಮಾಡ್ಕಿದೆ ಬಾಳ ತ್ತದ ಸ ಸಾಲಾ ಮಾಡಿ ಅದು ಮಾಡಿ ಬೆಂಗಳೂರು ಕ್ ಹೋಗಿ ದುಡದು ಇದೆಲ್ಲಾ ಆ ಬಾಗಿರ್ ಮಾಡಿ ರೈತರದ ಎಲ್ಲಿಹೋದ್ರು ಕಷ್ಟ ಇರೋ ದೆೇ
ಹಾ ಭೈ ಕೇಕ್ ಕಷ್ಟ ಇನ್ ನೋಡ್ಬೇಕು ಸಿ ಸಿ ಸೀಟಲ್ಲಿ ಅಕ್ಕ ನಮ್ಮನ ಇರಲ್ಲ ನಮ್ಮ್ ಹಳ್ಳಿಯರಿಗೆ ಬಾಳ ಕ್ರೃಷಿ ಕಾಮ
ಹ
ಕೃಷಿ ಕಾರ್ಮಗಾರ ಬಾಳ ಕಷ್ಟ ಇದೆ ಬೈ ಸ್ವಲ್ಪ ಅಲ್ಲ ಬಾಳ ಬಾಳ ಕಷ್ಟಡ ಇದೆ ಬೈ
ಹೌದೌದು ಕಷ್ಟ ಇದೆ ಅಂದ್ರು ಅಷ್ಟ ಎಷ್ಟು ಕಷ್ಟ ಇದ್ರರುನು ರೈತ ಬೆಳೆ ಬೆಳೆಸೋದು ಹ ಎಲ್ಲಾ ಬೆಳೆದ ಬಿಡಲ್ಲಪ್ಪ ಅವಾ ಕಂಟಿನ್ಯೂ ಮಾಡೇ ಮಾಡ್ತಾನದ ಎಲ್ಲಾನ ಅವನ ಕಷ್ಟ ಬಂದಿದೆ ಅಲಾ ಆಗಿದೆ ಒಂದ್ ವರ್ಷ ಲಾಸ್ ಆಗಿದೆ ಅಂದ್ರರುನು ಬಿಡಲ್ಲ ರೈತ ಮ ಮತ್ತೆ ಮುಂದಿನ ಸರ ಬಂದೇ ಬೆಳೀತದೆ ಬೆಳೆ ಅದ್ರಲ್ಲಿ ಇನ್ನ ಅದ್ರಲ್ಲಿನ ಏನೊಂದ ಎರಡು ಪ ಎರಡು ಕಾಸು ಇದು ಮಾಡ್ಕೇಬೇಕಂತ ಮತ್ತೆ ರೈತ ವ್ಯವಸ ಮಾಡ್ತಾನೆ ಅದಕ್ಕೆ ಅಂತಾರೆಪಾ ರೈತ ಅಂದ್ರೆ ದೇಶದ ಬೆನ್ನನೆಲುಬು ಅಂತ
ಬೆನ್ನೆಲುಬು
ಅಂತರ ರೈತರಿ ಬೆನ್ನೆಲ್ಲಭೆ ಮುರ್ಲಾಕತ್ತಾರ ಅಂತರ ಏನ್ ಮಾಡ್ತಿ ಹೌದಲ್ಲ.
ಹೌದು ಬಾಯ್ ಹೌದ ಹೌದೌದು
ಹ್ಮ್ ರೈತಾ ರೈತ ಹೆಂಗ ಇರ್ಬೇಕಪ್ಪಾ ಅಂದ್ರೆ ರೈತ ಒಂದ್ ವರ್ಷ ಭೂಮಿ ತಾಯಿ ಕೊಟ್ರನು ಹಂಗಿರ್ಬೇಕು ಕೊಟ್ಟಿಲ್ಲಂದರೂ ಕೊಟ್ಟೆ ಇಲ್ಲಾಂದ್ರುನು ಹಂಗಿ ಇರ್ಬೇಕು ಭೂಮಿ ತಾಯಿ ಒಟ್ರು ಒಂದ್ ದಿನ ಒಂದ್ ದಿನ ನಂಬ್ ಕೈ ಕೊ ಕೈ ಹಿಡಿತಾಳ ಭೂಮಿ ತಾಯ ಅಂದ್ರ ಸ್ವಲ್ಪ ಟೈಮ್ ಇಡ್ತದೆ ಎಷ್ಟೇ ಸಮಯ ತೊಂದ ಕೆಸಿ ಆಮ್ಯಾಲ ಒಳ್ಳೇದ್ ಮಾಡ್ತದೆ ಬಡವರಿಗೆ
ಹ ಭಯ ಅಂದರು ಇದನ್ ನಾವು ಒಂದು ಸಾರಿ ಭೂಮಿ ತಾಯಗ ನನ್ ನಂಬಿದ್ರು ಆಯ್ತು. ಅದು ಇದು ಭೂಮಿ ತ ಕೊಳ್ಳಿಗಳ್ಳಿ ನಮ್ದು. ಹ ಏನೈತಲ್ಲ ಕೆಲ್ಸ ಅದು ಮಾಡಲೇಬೇಕ. ನಾವು ಮಾಡ್ಲಿಕ್ಕೆಂದ ಯಾಕ್ರೆ ನಮ್ಗೆ ಕು. ಖುಷಿ ಒಂದು ಬಿಟ್ರೆ ಹಳ್ಳಿಯರಿಗೆ ಮತ್ತನ್ ಗಯ್ತಲ್ಲ.
ಹೌದೌದು್ ಏನು ಗೊತ್ತಿರಲ್ಲ ಮತ್ತೆ ಹಳ್ಳಿಯರು ಬಾಳ ಮಾಡದೇ. ಇದೆ.
ಹಾ ಭೈ ಪ್ರಾಬ್ಲಮ ನೋಡು.
ಇಲ್ಲ ಇಲ್ಲಿ ಮತ್ತ ಏನ್ ಮಾಡ್ತಪಾ ಪ್ರಾಬ್ಲಮ್ ಬಂದ ಬರ್ತದೆ ಪ್ರಾಬ್ಲಮ್ ಮನುಷ್ಯರಿಗೆಗ್ ಬಂದಿಲ್ಲದ್ರೆ ಏನು ಗಿಡ ಮರಕ್ ಬರ್ತದ ಮನುಷ್ಯರಿಗೆ ಪ್ರಾಬ್ಲಮ್ ಇದೇ ಇರ್ತದೆ ಆ ಪ್ರಾಬ್ಲಮ್ ನಾವು ನಿಭಾಯಿಸಬೇಕ ಯೆ. ಯ ರೀತಿ ಅದಕ್ಕೆ ನಿಟ್ಟಿ ಅದಕ್ಕ ಪ್ರಾಬ್ಲಮ್ ಯಾವ ರೀತಿ ಬಂದ್ರುನು ಅದು ಎದರು. ಶಕ್ತಿ ಇರ್ಬೇಕಕ್ು ನಮಂಬಲ್ಲಿ.
ಹ ಬ ಇದು ಇದು ಕಷ್ಟನ್ ಮಾತು.
ಹ್ಮ್ ಪ್ರಾಬ್ಲಮ್ ಬಂದಿದೆ ಅಂತ ಅಂಜಿ ಓಡ ಹೋಗೋದು ಆತ್ಮಹತ್ಯೆ ಮಾಡೋದು ಅದು ಅದು. ಮನುಷ್ಯನ ಅದು ಅದು ಅದು ಏನ ಅಂತಾರಲ್ಲ ಅದು ಪುರುಷರ ಲಕ್ಷಣ ಅಲ್ಲ. ದು ಆ ತರ ಆತ್ಮಹತ್ಯೆ ಮಾಡ್ಕೋದು ಇದು ಮಾಡೋದು ಅದು ಎಂತ ಪ್ರಾಬ್ಲಮೇ ಬರ್ಲಿ ಮುಂದ ನಾವು ಬೆಟ್ಟ. ಪೇ. ನ್ ಮನ್ಸ ಇದ್ರ ಗಟ್ಟಿ ನಮ್ ಗಟ್ಟಿ್ರ ನ ಮುಂದ್ ಏನಾದ್ೂ ಮಾಡ್ಬೋದು ನಾವು ಅದಕ್ಕೆ ಅಂಜಿ. ಮತ್ತೆ ಈ ತರ ಮಾಡಿದ್ರು. ಇದು ಇದು ಮಾನವ ಜಾತಿಗೆ ಅವಮಾನ ಆಗ್ತದೆ ಅದು.
ಹಾ ಭೈ ಹೌದು ಭೈ ಹೌದು ಹೌದುೌದು ಇನ್ನ ಮಾತು ಭಯ ಅಂದ. ಪ್ರಜಂಡ ಕರೆ ಕರೆ ಇದೆವೈ.
ಹ್ಮ್ ಮತ್ತೇನ್ ಮಾಡ್ತಯಪ್ಪಾ ಮತ್ತೆ ಈ ಎಲ್ಲಾ ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಟಿವಿಯಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಹಳ ಜನ ಬ ಸಾಲಕ್ಕಿ ಅಂಜಿಸ ಆತ್ಮಹತ್ಯೆ. ಮನೆಯ ಜವಾಬ್ದಾರಿಿಗೆಂಜ ಆತ್ಮಹತ್ಯೆ. ಹ ಈ ತರ ನಾನು ಕೇಳ್ತೀನಿ ಆತರ ಎದ. ಅ್ರ ಯಾವ್ದ ಬರ್ತದೆ ಎಲ್ಲಾ ಪ್ರಾಬ್ಲಮ್ ಬರ್ತದೆ ಅದ್ರನ್ನ. ಯಾರೀತಿ ಇವತ್ತಲ್ಲ ನಾಳೆ ಸಾಲ ಅವಾಗ ಆಗುತ್ತೆ ಅದು ಸುಮ್ನೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡ್ ಕುಂತರ ಅದ ಅಷ್ಟೇ ಪ್ರಾಬ್ಲಮ್ ಹೆಚ್ಚಾಗತದೆ ಹೊರತು. ಅದಕ್ಕೆ ಕಡಿಮೆನ ಆಗ್ಲ ಅದಕ್ಕೆ ಯಾವ ರೀತಿ. ಅದಕ್ಕೆ ಎದುರಿಸಬೇಕು ಯಾವ ರೀತಿ ಅದಕ್ಕೆ ಮುಂದ್ ಮುಂದ ನಡದು ಅದಕ್ ಮತ್ತ ನಾ್ ಮುಂದ್ಏನಾದ್ರೂ ಒಂದು ಹೊಸ ಅದು ಕಂಡ. ಂಡಿಡ್ಬೇಕು ಅನ್ನೋದು ನಾವು ಕಂಡು ಹಿಡೋದು ಇಷ್ಟೇ ಈಗ. ಸುಮ್ನೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅನ್ಕತ್ ಮಾಡಿದ್ರು ಏನು ಆಗಲ್ಲ ಯಾಕಂದ್ರೆ ನಾವನು ಏನದ. ಸ್ಮಾರ್ಟ್ ವರ್ಕ್ ಏನಾದ್ೂ ಯೂಸ್ ಮಾಡ್ಬೇಕು ಅದೇ. ಅದೇವಲ್ಲ ಅದೇ ಇದ್ ಮಾಡ್ಬಾರ್ದು ಏನಾದ್ರು ಸೈಡ್ಿಗೆ ಏನಾದ್ೂ ನಾವು ಸ್ವಲ್ಪ್ ಶಾಣೆ ಏನಾದ್ರು. ಮಾಡ್ಬೇಕು ಅವಾಗ ಸ್ವಲ್ಪ ಏನಾದ್ರು ಇದು ಬರ್ತಿದೆ ಈಗಲ್ಲಾ ನೋಡಿದ ಇಿಲ್ಲ ಆ ಕಡೆ ಬೆಂಗಗಳೂರು ಸೈಡ್ ಎಲ್ಲಾ ಹೆಂಗ. ಎಷ್ಟು ಶಾಣ ಇರ್ತಾರೆ ಕಂಪನಿಗಳು ಎಲ್ಲ. ದೊಡ್ಡ ದೊಡ್ಡ ಎಷ್ಟು ಕಡ್ ರೊಕ್ಕ ಗಳಿಸತಾರ ಗೊತ್ತಾ ಅದು. ಆತರ ನಾವಾದ ನಾವ್ನು ಏನಾದ್ರು ಮಾಡ್ಬೇಕು ಹಳ್ಳಿ ಸೈಡ್ ಏನಾದ್ರು ಹಳ್ಳಿ ಬೆಳೆಯದು. ಹ ಹೊಲದಲ್ಲಿ ಬರೀ ಹತ್ತಿ ಹತ್ತಿ ಬೆಳೆದ್ರೆ ಏನು ಇದ ಆಾಗಲ್ಲ ಯಾರಾದ ಏನಾದ್ರು. ಹ ಬಾಳ ಒಂದ. ಒಂದೇ ಸಾರಿ ಬರೋ ಒಂದೇ ಸಾರಿಿಗೆ ಬರುವಂತದ್ದ ಮೆಣಸನ್ಕಾಯಿ ಕಬ್ಬು ಇಂಂತದ ಹೊಸ ಹೊಸ ಬೆಳಿಬೇಕು. ರೈತಾ. ಅವಾಗ ಸ್ವಲ್ಪ ಏನಾದ್ರು ಕೈ ಹಿಡಿತಾರಪ್ಪ ಭೂಮಿ ಅದೇ ಹತ್ತಿ ಜೋಳ ಬಳದ್ರ ಏ ಕೈ ಹಡತದೆ ಹೇಳ ನೀನ್ ಯಾವ್ದಿಲ್ಲ. ಹ.
ಆ ಯಾಕಂದ್ರು ಇಲ್ಲಿ ಇಲ್ ಸ್ವಲ್ಪ ಹಳ್ಳಿಗಳ ಚಛಲ ಇಲ್ಲ. ಈ ಯಾಕಂದ್ರೆ ಇದ್ ಮಾಡ್ಬೇಕಂದ್ರ ಮಾಡ್ಬೇಕು. ಯಾಕಂದ್ರೆ ಚಲಾ ಇಲ್ಲ ಸ್ವಲ್ಪ ಏನ್ ಚಲ ಇದ್ದರು ಮಾಡ್ಬೇಕಂದ ಮಾಡ. ವಿ ಇಲ್ಲಿ ಚಲನ ಇಿಲ್ಲ ಧೈರ್ಯನ ಇಲ್ಲ ಬೈ.
ಹೌದೌದು ಧೈರ್ಯ ಧೈರ್ಯನು ಇರಲ್ಲಾ ರೈತರ ಬಳಿ ಇದೇ ಮಾಡತಿ ಅಲ್ಪ ಇದೇ ಮಾಡ್ಕೊ ತೋಮ್ಮ ಅದು ಎಲ್ಲಿ ಹೊಸದ್ ಮಾಡಮ್ಮ ನಮ ಗೊತ್ತಾಗಲ್ಲ ಅದ್ರ ಬಗ್ಗೆ ಮತ್ತ ಏನಾದ್ರು ಆಗುತ್ತೇನೋ ಈ ತರ ಅಂಜಿಕ ಸಿ ಹಿಂದೆ ಸರಿತಾರೆ ಅವರು ಈ ಆ ತರ ಹಿಂದೆ ಸರಿಬಾರದು ಅದ್ ಏನೇ ಆಲಿ ಇದ ಒಂದ ವರ್ಷ ಏನಾದ್ರರು ಮಾಡೇ ಮಾಡ್ತನಿ ಹೊಲದಲ್ಲಿ ಈಗ ನೋಡು ಅದು ಬೆಳೆದ್ರೆ ನಮ್ ನಮ್ಗೆ ಲಾಭ ಆರಗುತ್ತೆ ಬೆಳಲಿ ಅಂದ್ರರುನು ನಷ್ಟ ಆಗತ್ತೆ ಬಟ್ ಅದು ಯಾವ್ಯಾವ ರೀತಿ ಮಾಡಿದೆ ಎಲ್ಲ ಅನುಭವ ಆಗ್ತದ ನಮ್ಗೆ ಅಯ್ಯೋ ಇದು ತರಿ ಮಾಡಿದೀವಿ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದರೆ ಇದು ಇದು ಎಣ್ಣು ಹೊಡಿಬೇಕಿತ್ತು ನಾವು ಅದನ್ನು ಗೊತ್ತತಲ್ಲ ಮುಂದ ಅದನ್ನ ಸ್ವಲ್ಪ ಸರಿದೂಗಿಸ್ಕೊಂಡು ಮತ್ತ ಮುಂದ ನಡಿಬೇಕ ಪ್ಪ ನಾ ಮೂ ಮುಂದಕ್ಕೆ ಬೇರೆ ಬೇರೆ ಬೆಳಿ ಬೆಳೆದು ಮಾಡ್ಬೇಕು ಈಗ ನೋಡ್ ನಮ ಕರ್ನಾಟಕದಲ್ಲಿ ಬಾಳ ಹತ್ತಿನ ಬಾಳ ಬೆಳೀಿತಾರೆ ಬೇರೆ ಬೆಳೆ. ನ್ನಿ ಬಿಡಲ್ಲ.
ಹಾ ಭಾಯ್ ಹೌದ ಹೌದು
ಅಲ್ಲ ಬೇರೆ ಬೇರೆ ಬೆಳೆಯಪ್ಪ ಅವಾಗ ನಮ್ ದೇಶ ಇಂಪ್ರ ಅಭಿವೃದ್ಧಿ ಹೊಂದ್ಕ್ಕೆ ಸಾಧ್ಯ ಆಗುತ್ತೆ ಮತ್ತ ನೋಡೋ ಇಷ್ಟೇ
ಹ ಹಬ್ ಸ್ವಪ ಹಸಗುಂದ ಊಟೆ ಮಾಡಿ ಈ ನೀನ ಅಮಲ್ ಕಾಲ್ ಆಚತು
ಸರಿ ಒಂಬ್ರ ಇಂಬ್ರ ಅಂಬ್ರ ಊಟ ಮಾಡಿ ಊಟ ಮಾಡಿ ನಾನು ಊಟ ಮಾಡ್ತೀನಿ ಇಯಾ
ನಾ ಭಯ ಹ ಭ ಕಾಲ್ ಮಾಡ್ರಿ ಬಯಿ ನೀವೇ
ಹಾ ಮಾಡ್ತೀನಿ ಬಾಯ್ ನಾನೇ ಮಾಡ್ತೀನಿ ಈಗಗ ಆಮೇಲೆ ಮಾಡ್ತೀನಿ ಈಗ ಗೈಡು
ಆ ಆಯ್ತು ಹೋಗ ಆಯ್ತು ಊಟ ಆ ನ ಮಾಡೋಣ